ಹಲೋ ಬ್ರೊ
ಹಲೊ ಬ್ರೊ
ಏನ್ ಮಾಡ್ತಾ ಇದೀರ
ನೀರ್ ಕುಡ್ದು ಅಲೈ ದೆವ್ರ ಗುಡ್ಬೇಲ್ ಬಿದ್ದೀವಿ
ಹೌದ ಆ ಬ್ರೋ ನ ಇಲ್ಲಿ ರಾಯ ನಮ್ಮೂಊರಲ್ಲಿ ರಾಯಣ್ಣ ಚೌಕ್ ಹಕ್ಕಿದ ಬ್ರೋ ಆನಂದ್ ಚೌಕತ್ರ ಮೇಲೆ ಮೇಲ್ಗಡೆ ಹತ್ತತ ಇದೀನಿ ಬ್ರೋ
ಹ ಬ್ರೊ ಆವಾ ಬ್ರೋ ಇ ಕಡೆ ಬಾ ಹಾ ಬ್ರೋ ಬ್ರೋ ಇ ಕಡೆ ಬಾ ಬ್ರೋ ಇಲ್ಲೇ ಅಲೆದೇವರ ಗುಡಿ ಹತ್ರ ಹತ್ರ ಹೊಂಟಿದ್ದೇನೆ ಬ್ರೋ
ಯಾರ ಮಾತಾಡ್ತಾ ಇದಾರಲ್ ಬ್ರೊ ಅವ್ರುದು
ಇಲ್ಲೊಂದು ಗೂಗಲ್ ಇದೆ ಬ್ರೊ
ಹೌದಾ ಬ್ರೊ ಸ್ವಲ್ಪ ದೂರ ಬನ್ನಿ ಬ್ರೊ
ಹ ಬ್ರೋ ಹಲೋ ಬ್ರೋ
ಇದು ಯಾವುರು ಬ್ರೊ
ನಮ್ದು ಸುರಪುರ ಬ್ರೊ
ಹೌದಾ ಬ್ರೊ ನಮ್ದು ಶಾಪೂರು
ಅಷ್ಟೇ ಪಕ್ಸಲ್ಲ ಇದ್ದವಲ್ಬ ಬ್ರೋ
ಬಡ ನ ಕುಂತಿದ್ದ ಮನೇಲಿ ಊಟ ಮಾಡ್ಕೊಂದು ಬಂದೆ
ಹಾ ಬ್ರೊ
ಇಲ್ಲೆ ಶಾಲೆ ಹತ್ರ ಬಂದಿದೀನ್ ಬ್ರೊ
ನಿಮ್ ನಿಮ್ ಒಲ್ದತ್ರ ಏನ್ ಬೆಳ್ತಿದೀವಿ ಬ್ರೋ
ನಾವ ಈಗ ತೊಗರಿ ಹತ್ತಿ ಬೆಳಿತಿದಿವಿ ಬ್ರೊ
ಹಾ ಬ್ರೋ
ನಿಮ್ ಕಡೆ ಬ್ರೊ
ನಾವ್ ತೊಗರಿ ಹತ್ತಿನಿ ಬ್ರೊ
ಹೌದಾ ಬ್ರೊ
ಹಾ ಬ್ರೊ
ಹ ಒಬರಿ ಅತ್ತಿ ಅಷ್ಟೇ ಮಾಡ್ತಾರ ಅವ್ರು ಮತ್ತೇಏನ್ ಮಾಡಲ್ಬ ಬ್ರೋ
ಹಾ ಏನ್ ಮಾಡಲ್ ಬ್ರೊ ಮತ್ತ ಮಾಡಿದ್ರ ಶೇಂಗಾನೆ ಮಾಡ್ಬೇಕು ಬ್ರೊ
ನಮ್ ಕಡೆ ತೊಗ್ರಿ ಅತ್ತಿ ಮಾಡ್ತಾರ್ ಬ್ರೊ ಹಂಗೆ ಹಸಿ ಬೇಸಾಯ ಕೌಳಿ ಮಾಡ್ತಾರ ಬ್ರೊ
ಹಾ ಬ್ರೊ ನಮ್ ಕಡೆನು ಮಾಡ್ತಾರ ಬ್ರೊ
ಹೌದಾ ಅವ್ರ
ಹಲೋ ಬ್ರೊ
ಹಲೋ
ಹಲೋ ಬ್ರೊ
ಹಲೋ
ಯಕಡೆ ಹೊಂಟಿದಾರ ಬ್ರೊ
ನಾವು ಈ ಈ ಕಡೆ ಬಂದಿದೀವಿ ಬ್ರೊ
ನಾವು ಇಲ್ಲೇ ಹುಡುಗರು ಇಲ್ಲಿ ನಾಯ್ ಕುನ್ನಿಗಳ ಜಗ್ಯವ್ ಒಂದ್ ನಾಯದ್ರಿ ಒಂದ್ ನಾಯದ್ ಬ್ರೋ ಇದು ಬೋಗ್ಳದೇ ಬೋಗಳ ಕೂತದೆ ಬ್ರೋ
ನಾ ಇದ್ದಲ್ಲು ಒಂದ್ ಐತೆ ಬ್ರೋ ನ ಕುನ್ನಿ ತುಂಬಾ ಸ್ ಬಾಳ್ ಸಂಬಯಿತತಿ ಬ್ರೋ
ಹಲೋ ಇದ್ ಹಲೋ ಹಲೋ ಅಂತ ಬಡ್ಕೋ ಕುೂತ ಬ್ರೋ
ಹೌದ ಬ್ರೋ
ಸ್
ನಮ್ ಕಡೆ ಅ ಆಯ್ತಾ ಹನ್ನೆಡು ಅವು ಅವು ಅಂತೆ ಬರ್ಕೊತಾ ಇದೆ. ಬ್ರೋ
ಹಾ ಬ್ರೋ ನಿಮ್ಮ್ ಹತ್ರ ದನ ಇದೆಯ ಬ್ರೋ
ದನ ಇದೆ ಬ್ರೋ ನಿಮ್ಮತ್ರ
ನಮ್ಮತ್ರ ಇಲ್ಲ ಬ್ರು
ತಗೋಬೇಕ್ ಬ್ರೋ
ಇಲ್ಲಿ ಎಲ್ಲಿ ಇರಲ ಬ್ರೋ
ಇಲ್ಲಿ ಎಲ್ಲ ವಾರ್ನಾವ್ ನಮ್ ಕಡೆ ಇದೆ ಬನ್ನಿಬ್ರು ಕೊಡುಸ್ತೀನಿ
ಇಲ್ಲಿ ಯಾರು ಸಾಕಿಲ್ಲ ಬ್ರೋ
ಹೌದಾ ಬ್ರೋ
ಹಾ ಬ್ರು
ಆಕ್ಳ ಆಕ್ಳ ಕಟ್ಬೇಕ್ ಬ್ರೋ ನಿಮ್ದೇ ಸ್ವಂತ ದನಗಳು ಇರ್ತಾವಲ ಬ್ರೋ
ಇಲ್ಲಾ ಬ್ರು ಈಗೇನು ಜಾಸ್ತಿ ಉಲ್ಲು ಉಪ್ಪಿಲ್ಲ ಏನ್ ಸಿಗೋದಿಲ್ಲ ಬ್ರು ಬ್ರು ಹ ಬ್ರು
ನಮ್ ಕಡೆ ಉಲ್ಲದೆ ಎಲ್ಲ ಸಿಗತೇ ಬ್ರೋ
ಹ ಬ್ರೋ ಮೇಕೆ ಇದ್ಯಾ ಬ್ರದರ್
ಮೇಕೆ ಆಡು ಕುರಿ ಎಲ್ಲಾ ಇದೆ ಬ್ರೋ
ಹ ಬ್ರೋ
ನೀವು ಈಗೆಲ್ಲಿದಿರ ಬ್ರೋ
ಇಲ್ಲೇ ಕಾರಿನಲ್ಲಿ ಕಾರಲ್ಲಿ ಅದೆದು ಬಿಜಾಪುರಿಗೆ ಹೊಂಟೀವ್ ಬ್ರು
ಹೌದಾ ಬ್ರೋ
ಹಾ ಬ್ರು
ಏನಕ್ ಬ್ರೋ
ಹಾ ಇದೆದು ಮದ್ವೆ ಇದೆ ಬ್ರೋ ಅಲ್ಲಿ
ಹೌದ ಬ್ರೋ
ಹಾ ಬ್ರೋ
ನಾವ್ ಇಲ್ಲೇ ಊರಲ್ಲೇ ಇದಿವ್ ಬ್ರು
ಹ್ಮ
ಯಾ ಯಾವ್ದ ನಾಯಿ ಬ್ರೋ ಬೌ ಅಂತ ಬೋಗುಳ್ತು
ಹಾ ಬ್ರೋ
ಯಾವ್ದ ನಾಯಿ ಬೌ ಅಂತ ಬೊಗಳ್ತಲ್ಲ ಬ್ರೋ
ಅಲ್ಲಿ ಜ ಜಗ್ಯ ನಾಯಿ ಅವ ಬ್ರೋ
ಹೌದ ಬ್ರೋ
ಹಾ ಬ್ರು ಶಾಲೆಗ್ ಹೋಗತಿರ ಬ್ರೋ
ಹೋಗ್ತಿವ್ ಬ್ರೋ ನೀವು ಬ್ರೋ
ನಾವು ಹೋಗ್ತಿವ್ ಬ್ರೋ
ತುಂಬಾ ನೀರ್ ಅಡಿಕೆ ಆಯ್ತಿದೆ ಬ್ರೋ ನನ್ಗೆ
ನೀರ್ ಕುಡಿಯಿರಿ ಬ್ರೋ.
ಈ ಕಡೆ ನಾವು ಬಂದಿದೀವಿ ಇಲ್ಲಿ ಬೋರ್ವೆಲ್ ಇಲ್ಲ ಏನು ಇಲ್ಲ ಬ್ರೋ
ಮನೆಗ್ ಹೋಗಿ ಬ್ರೋ
ಮನೆಗೂ ತುಂಬಾ ದೂರ ಇದೆ ಬ್ರೋ
ಎದ್ರಲ್ಲಿ ಬಂದಿದರ ಬೆಯೋ
ಗಾಡಿ ತಗೊ್ ಬಂದಿದ್ದೀವ್ ಬ್ರೋ
ಯಾರ್ಯಾರು ಬಂದಿದರಿ ಬ್ರೋ
ಅಣ್ಣ ನಾನು ಬ್ರೋ
ಹ
ನೀವು ಬ್ರೋ
ನಾವ್ ಒಬ್ಬನೇ ಬಂದೇನ್ರು ಇಲ್ಲಿಯ ಸನ ಇದ್ದೀರಿ
ಹೌದ್ರ ನಮ ನಮಗ ಬ ದೂರ ಆಗತ್ ಬ್ರೊ
ಹಾ ಬ್ರೊ ಹಲೋ ಬ್ರೋ
ಹೇಳಿ ಬ್ರೊ
ಅಂದಗೆ ನಾಯಿ ಕುನಿ ಇದೆ ಬ್ರೊ
ಒಂದು ಜಾತಿ ನಾಯ್ ಇದ್ರೆ ನೋಡಿ ಬ್ರೊ ನನ್ಗೊಂದು.
ಜಾತಿ ನಾಯಿ ಇದೇ ಬ್ರೊ
ಹೌದಾ ಬ್ರೊ ನಮ್ ಕಡೆ ಇಲ್ಲಿ ಒಂದು ಬಂದಿದೆೇ ಬ್ರೊ ನಾಯಿ.
ಜಾತಿ ನಾಯ ಯಾವ್ ನಾಯ್ ಬ್ರೊ
ಬೀದಿ ನಾಯ್ ಜಾತಿ ನಾಯ್ ಎರಡು ಇದವ್ ಬ್ರೊ
ಬೆಳಿ ಬರೀ ಜಾತಿನ ಏ ಎಲ್ಲಸ ಬ್ರೊ ಜಾತನಾಯ್ನೆ ಜಾಸ್ತಿ ಜಾತನಾಯ್ನೆ ಜಾಸ್ತಿ ಇದ ವ್ ಬ್ರೊ
ಹೌದಾ ಬ್ರೊ
ಹಾ ಬ್ರೋ
ಇಲ್ಲೊಂದು ನಾಯಿ ಬಂದ್ - -
ಹಾ ಬ್ರೋ
ಅದು ಮಾತಾಡ್ತಾ ಹೋಗ್ತಾ ಇದೆ ಬ್ರೊ ಅದು ಬೌ ಬೌ ಅಂತ ಹೇಳಿ.
ಹ ಬ್ರೊ
ಆಯ್ತು ಬ್ರೊ ಅಂಗ್ ಬ್ರೊ ಹಿಂಗ್ ಬ್ರೊ ಅಂತ ಹೇಳಿ. ಅಂತ ಇದೆ ಬ್ರೊ ಅದಕ್ಕೆ ಕಲ್ಲಿಂದ ಹೊಡ್ಯನಂದ್ರೆ ಆ ನಾಯಿ. ಕಡ್ಯಕ್ ಬರುತ್ತೆ ಬ್ರೊ
ಕೊಲ್ತಂಡ್ ಎರು ಬ್ರೊ
ಓ ಒಡಿಹೊಯಾತ್ - ಬ್ರೊ ನನ್ಗೆ ನಾಯ್ ಅಂತೈತಿ ಬ್ರೊ ನಾಯಿ.
ಆಯ್ತ್ ಬ್ರೊ ನೀವ್ ಚಂದಾಗಿ ಮಾತಾಡ್ತಿರ್ ಬ್ರೊ.
ಹ ಬ್ರೊ ಏನೊ ಅ ಇ ಇವಾಗ್ ಎಲ್ಲಿದಿರ ನೀವು
ಇಲ್ಲೇ ಅಲ ಜಾರ್ ಗುಡಿ ಅತ್ರ ಇದಿವ್ ಬ್ರೊ.
ಹೌದಾ ಬ್ರೊ ನಮ್ಮೂರಲ್ಲೂ ಅಲ ಆಡ್ತಾ ರ್ ಬ್ರೇ ಅದಿಕ್ಕೆ ನಾನು ಬಂದಿದ್ದೇ ಬ್ರೊ.
ಇನ್ನ ಅಲ್ಲೆನ್ ಇದಿರೇನು ಬ್ರೊ
ಹಾ ಬ್ರೋ
ಇಲ್ಲೊಂದ್ ನಾಯ್ ಕುನ್ನಿ ಅದ್ ಬ್ರೊ ಜಾತಿ.
ಇಲ್ ಒಂದು ನಾ ಕಂಪೌಂಡ್ರು ಮೇಲ್ ತಿರುಗ್ತಾ ಇದ್ದೀನಿ ನನ್ನಿಂದೆ ಬರ್ತಾ ಇದೆ ಅದು ತುಂಬಾ. ಹ ಬೋಗ್ಳುತ ಇದೆ ನಾಯಿ
ಹ ಬ್ರೋ
ನೀವ್ ಎಲ್ಲಿದ್ದೀರ ಬ್ರೊ ಇವಾಗ.
ನಾವು ಇಲ್ಲಿ ಹೊಲ ಆಡ್ತವೆ. ಅಲ್ಲೇ ಬಾಡ್ ಸರಿ ಕರ್ಕೊಂಡ್ ಬರಕ್ ಹೋಗಿದ್ರು
ಹ ಅಲ್ಗಿ ಬಾಸರಿಗ ಬ್ರೊ
ಆಬ್ರೋ
ನಮ್ ಕಡೆನು ಇಲ್ಲಿ ಅಲ್ಗಿ ಬರ್ಸ್ರಗ ಅವರು ಮೊದ್ಲೆ ಒಂದಿರ್ತಾರ ಬಿ ಇ ಕಡೆ
ಆ ಬೋ
ಅವ್ರ ನಾ ಯಾರು ಕರ್ಯಕ್ ಹೋಗಲ್ಲ ಬ್ರೊ ಅವ್ರ ತಾನೇ ಬಂದ್ ಬರ್
ನಾವ್ ಸುಮ್ನೆ ಬಂದಿವ್ ಬ್ರೊ
ಹೌದಾ ಬ್ರೊ
ಹಾ ಬ್ರೊ
ನಿಮ್ ಕಡೆ ಎಷ್ಟ ದೇವ್ರ ಇದಾವ್ ಬ್ರೊ ನಮ್ ಕಡೆ ಮೂರ ಇದಾವ್ ಬ್ರೊ.
ನಮ್ ಕಡೆನು ಮೂರ ಅದ ಒಬ್ರು
ಹೌದಾ ಅಬ್್ರ
ಹಾ ಬ್ರೋ
ಒಂದೊಂದ್ ಕಡೆ ಒಂದೇ ಇರ್ತಬ್ರು ಅದಕ್ಕೆ ಕೇಳಿದೆ
ಹ ಬ್ರೋ ಅಲ್ಲೇ ನಮ್ಮ ಹತ್ರ ಸ್ವಲ್ಪ ದೂರ ಕಾಡಮಗೆರೆ ಇದಲ್ಲೊಬ್ರು
ಹೂ ಬ್ರೋ ಅಲ್ಲಿ ಒಂದಿದೆ ಅಂತಲ್ಬ್ರ
ಹಾ ಬ್ರೋ
ಅದು ನಿಮ್ಗೆ ತುಂಬಾ ದೂರ ಆಗುತ್ತಲ್ಲ ಒಬ್ರು ಸುರ್ಪುರ್ ಅಂದ್ರೆ
ಮೊನ್ನೆ ಹಯ್ದಿವಬ್ರು ಆ ಕಡೆ ಚಾಮನಾಳಕ್ಕೆ
ಹೌದಾ ಆಬ್ರು
ಅಲ್ಲೇ ಬರಾಗ ಹಂಗಗೆ ನೋಡ್ಕೊ ಬಂದಿ ಒಬ್ರು
ಹೌದಾ ಅವಬ್ರು ಗುದ್ಲಿ ಹಾಕಿದ್ರು ಬ್ರ ಅವರು
ಹಾ ಹಾಕಿದ್ರಬ್ರು
ಎಷ್ಟು ದಿನ ಆಗಿತ್ತು್ರ ಬ್ರುಅವರು ಗುದ್ಲಿ ಹಾಕಿ
ಹಾ ಬಾ ಅವರು ಬುಧವರ್ ಯಾಕ್ಯಾರ್ಬರು
ಹೌದಾ ಬ್ರೋ
ಹಾ ಬ್ರೋ
ಇಲ್ಲಿ ಒಂದ್ ನಾಯಿ ಆಯತಬ್ರ ಕಲ್ತಂದ್ ಇಡ್ತಿನ ಅದಕ ನಮ ರಾಣ ಮಾತ್ರ ಓಡೋಯ್ತು
ಹ ಬ್ರು ಕಲ್ತಂದ್ ಅಡಿಬರು ಅದ ಕೊಬ್ರ ತಿನ್ನಕ್ ಹೋಗತೇಬರು
ಏನ್ ಬ್ರು
ಅದಕ್ ಹೋಗತಂದ ನೋಡಿ ಇಬರು ಅದಕ ಕೊಬ್ಬಿಡ್ತರಕ ಹೋಗತಬರು
ಇಲ್ಲೊಂದು ನನ್ನ ಹತ್ರ ತಂಬನ ನಿಂದೆನೆ ಬರ್ತಾ ಇದಬ್ರು ನಾಯಿ
ಕಲ್ತಂಗೊಡು ಹೊಡಿ ಬ್ರೋ
ಸ್ವಲ್ಪ ದ ಹೊಡದ್ರು ತಲೆಯಲ್ಲಿ ನಾಲ್ಕು ಗುಮಟಿ ಬಂದಿವ ಆತ ಆದ್ರುೂ ನ ಓಡೆ ಬರ್ತಿದಬ್ರರು
ಅಗದ ಒಂಗ ಕಟ್ಟ್ಯಾಕ ಅಲ್ಲ ಬಿಗ್ದ ಹಯ್ಬಿಡ್ಬರು
ಓ ಹೊಡದನ್ ಬ್ರೋ ಹಗ್ಗದ್ಲೆ ಕಟ್ಟ್ಯಕನ್ ಬ್ರೋ ಹಗ್ಗ ಹರ್ಕೊಂಡ್ ಬಂದಿದೆ ಬ್ರೋ ನನ್ ಹಿಂದೆ ಹ
ಇೊ್ ನಾಯಿ ಅದ ಬ್ರರು ಜಾಸ್ತಿ ನಾಯಿ ನನಗೆ ತಿಕ್ಕೊಂಡ ಬಳ ಕುೂತದ ಬ್ರೋ
ಹೌದಾಬ್ರ ಸಾಯಿ ಬಿಡ್ಬೇಕ್ರಿಬ್ರ
ಒಟ್ಟದ ಕೂಳಾ ಕೆಂಬರು ರಾಟಿ ಆದರು
ಹೌದಾ ಅವರು
ಹಾಬ್ರ
ನನ್ನ ನಾನು ಹಿಂದೆ ಆಗಿದ್ದೀನಿ ನಾಯಿ ಮುಂದೆ ಓಡ್ತಾ ಇದ್ದೇಬರು ಅಂಜಿ
ಹಾ ಬ್ರೋ
ಹ್ಮ್ ನಾ ನನ್ ಮುಂದೆ ಬಂತ ಬ್ರ ನಾಯಿ
ಹಾ ಬ್ರೋ
ಅಂಜಿ ಓಡ್ತಾ ಇದ್ದೇವ್ರ ನಾಯಿ
ಮತ್ತ ಅಂಜೋಡ್ತದಬ್ರು
ಹ್ಮ ಬ್ರೋ ನನ್ಗೆ ನಾಯಿ ಅಂತೈತೆ ನಾಯ ಏನ ನಮ ಕೈಯತ್ ಸಾಕು ಓಡೋಗ್ತೆ ಆ ಕೈ
ಹ ಬ್ರೋ
ಇ ಯ ಇಲ್ಲಿ ಯಾವ್ದ ಒ ನಾಯಿ ಹೋಗ್ತಾ ಇದವೇ ಬ್ರೋ
ಬ್ರೊಂ
ಹೇಳಿವ್ರ ಬ್ರೋ
ಕಾರಾರಿ ಹಾಫ ಅಂತ ಬಂದಿದಬ್ರು ಅ ಅ ಪೊನ್ ಮಾತಾಡಿರ ರೊಕ್ಕ ಬರ್ತಬ್ರು
ಏನ್ ಬ್ರೋ
ಕಾರ್ಯ ಆಫ್
ಹ್ಮ ಬುರ
ತಕ ನಬರೋ
ಓ ಇಲ್ಲಬ್ರ
ಹಾ ಬ್ರರು ನಾವು ತಕೊಂಡೀವ ಬರು ಪೋನ್ ಹಚ್ಚಿದ್ರ ಏಳ್ನೂರು ಹಂಗ ಬರ್ತಬ್ರು ಹ ಬ್ರರು
ನಾಯಿ ಹೊಡೆದ ಹೊಡ್ತಾ ಇದ್ದೀನಿ ಬ ನನ್ಗ ಅ್ರ ಚಿಕ್ಕನ್ ಬಿದ್ದಿದ್ದ ಬ್ರ
ಹಾ ಬ್ರ ಇಲ್ಲೊಂದ ನಾಯಿ ಬಳ ಕುೂತದ ಬ್ರ
ಇಲ್ಲ ನಾಯಿ ಬೋಗತಾ ಇದದೆರ ಕಂಪೌಂಡ್ರ ಎ ಬಿಟ್ಟಿದೆ ನಾಯಿ ನಾನ ನೋಡಿ ಓಡು ಡು ಓತಾ ಇದ ನಾಯಿ
ಹಾಗಗ್ರ ಇಲ್ಲಾಡು ನ ಇಲ್ಲ ಒಬ್ರು
ಹೌದಾ ಆಬ್ರು
ಹಾ
ಇಲ್ಲೇ ನಮ ಮುಂದೆ ಹೋಗಬಂತು ಬರ ನಾಯಿ
ಹಾ ಬ್ರೋ
ನನ್ಗೆ ಯಾಕ್ಲೆ ಅಂತ ಬ್ರರು ನಾಯಿ
ಹೌದಾಬ್ರು
ಹಬರು ಕಂಪಂಡ್ರ ಕುೂಂತಿದೆ ಈಗ ಹೋಗಿ ಕೊಡ್ತಾ ನೋಡು ಶಾರ್ಟ್ ಈಗ ಅದಕ್ಕೆ ತಲೆ ಮೇಲೆ
ಹಾ ಬ್ರೋ
ಅದು ನಮ್ ನೋಡಿದ್ರೆ ಎದ್ದ ಹೋಗತಾ ಇದ ಈಗ ಈಗ ಇಲ್ಲ ಕುಂತಿದ್ಯಾ ಒಂದ್ ಎ ಬಿಗ್ಬೇಕಕ್ ಬರೋ ಅದಕ್ಕೆ ಎಲ್ಲಿದ್ರೆ
ಕೊಡುಬ್ರ
ಬರ್ತೀನ್ ಬ್ರಾ ಯಾವಾಗ ಬರ್ತೀರ ಬ್ರಾ ನಾಯಗ ನನ್ಗೆ ಜಗ ಆತಿದಬ್ರ ನಾಯಿ ಓಡಾಯ್ತ್ ನಾನೋ
ಕೊಲ್ತಂದ ಅಡಿ ಬರು
ಹೊಲ್ತೊಂದ್ ಹೊರದನ್ ಬ ಅಂಜ ಓಡಿ ಹಾಗತ ಬ್ರ
ಹ ಬ್ರೋ
ನೀವು ಎಲ್ಲಿದ್ರ ಅವ್ರ ಇವಾಗ
ನಾವ ಇಲ್ಲಿ ಬಿಜಾಪುರದಾಗ ಇದ್ದೀವಿ ಒಬ್ರು
ಬಿಜಪುದ ಗಾಮ್ರ
ಹಾ ಬ್ರೋ
ಅಲ್ಲ ಏನ್ ಮಾಡ್ತಾ ಇದ್ರ ಅವರು
ಇಲ್ಲೇ ಮದ್ವೇಗ ಅಂತ ಬಂದಿದವಲ್ಲ ಒಬ್ರು
ಯಾರ್ದ ಬುರು ಮದ್ವೆ
ಮದ್ನಮ ಚಿಕ್ಕಪ್ಪರು
ಚಿಕ್ಕಪಂದ ಬ್ರೋ
ಆಬ
ಹ್ಮ ಚಿಪ್ ಚಿಕ್ಕಪ್ಪ ಗಿನ ಮದಿವೆ ಆಗಿಲ್ಲಾ ಅವ್ರು
ಎಲ್ಲಾ ಬ್ರೂ
ಮದ್ವೆಯಾ ಇನಾ ಆಗಿಲ್ಲಾ ಬ್ರೋ ಅವ್ರಿಗೆ
ಎಲ್ಲಾ ಪ್ರಜನ
ಹೌದ ಅವರು
ಹ್ರ
ನಮ್ಮನ್ ಕರಿವಲ್ ಕರಿಯಲ್ ವಾಬರು ಮದ್ವೆೆಗೆ
ಬನ್ನಿ ಬ್ರೋ ನಾಳೆ
ನಾವೇನ್ ಅವ್ರು
ಹಾ ಬ್ರೋ
ಬರ್ತಿವ್ರು
ಹಾ ಬ್ರೋ ನಾಡ್ದಿದ್ದಿ ಬ್ರೋ